ಹ ಹಲೋ ಒಗ ಈಗ ಕೆಲ್ಸುತ್ತಾ ಹೇಳು ಮಲ್ಗಿನಿ ಕೇಳ್ಸ್ತಾಇಲ್ವಾ ನಮ್ ರೂಮಲ್ಲಿ ನೆಟ್ಟವರ್ಕ್ ಸಿಕ್ಕಲ್ಲ ಊಟ ಆಯ್ತಾ
ಊಟ ಮಾಡಿಲ್ಲ ಮಾಡ್ಬೇಕು ಮಾಡ್ಬೇಕು
ಏನು ಮಾಡ್ತೀರಿ ಏನು ಮಾಡ್ತಿದೀಯ ಹ
ಆ ಸಾರು ಮಾಡ್ತವಿ ಇರಾ ಕೈಸಾರ
ತಿನ್ನು
ಹೌನ
ಅರ್ಥಯ್ತಾ
ಹಾ ಹ ಅಪ್ಪ ಬಂತೆ ಎಂಟು ಕಾಾಲಾಗಿತ್ತು
ಮನೇಗಿದಿನಮ್ಮ ಅ ಮಂಗಿದ್ದ ಮಂಗಿದ್ದ ಅಮ್ಮ ಅಂದೇ ಹ್ಮ್
ಖುಷಿ
ಏನ ಇದ್ರದದು ಆ್ಯಪ್ಕತ್ತ ಎಷ್ಟು ಜನಕ್ಕೆ ಮಾಡಕ ಖುಷ ಆಣ ಹ್ಮ ಯಾರ ಹೋ ಮಾಡಕದ್ದು ಅದ ಬತ್ತಗಳು ದುಡ್ಡು ಕರೆಟಗ ಮಾಡವರ್ಗ ಭ
ಕೇಳಿಸತಿಲ್ವಾ
ಒಂದುಕ್ಕೆಷ್ಟಕ್ಕೈತಾಗ ಏ ಇಲ್ಲರ ಸಮಾಚಾರ ರೂಬಲ್ಲಿ ಇಟ್ಟುವ ಸಿಕ್ಕದ ನಮ್ ರೂಮಲ್ಲಿ ಎವ ಶಿಲಾಗಿಸ
ಹಾ ಎಟಾ
ಊಟ ಚಪಾತಿ
ತೆ ಬಾರ ಆಗ್ಬಿಟ್ಟು ಆರ್
ಇನ್ನೇನು ಸಮಾಚರ ಏ್ ಕಣ್ಣು ಉರಿತವ ತಗಕಸ ಯ್ಯದ ಬರ್ಲಳಗ
ಹಾ
ಸನ್ ಕುುಡ್ಗಂ ಬಂದ್ರೆ ಬಾ ಆಡ್ತ ಬಂದ್ಬಿಡ್ಬೋದು
ಕುಸಿಕ
ಅಪ್ಪನ ಕರ್ಕೊಂಬಾ ಅಂದರ ಕರ್ಕೊಂಬರಲ್ಲ ಅಂತಿದ್ದೆ.
ಹ್ಮ್ ಇವಾದ ಬೆಳಿಗ್ಗೆ ಬಂದರದ ಕಂಬರಗತಿ ತಗ ಬೆಳಗೆ
ಬಂದಿರದು
ನಾಳೆ ಇದು ಪುನ ಪುನಃ ನಾಳೆ ಇದು ತಕ ನಮಕ ಖುಷಿನುಕರಕೊಂಡು.
ಹಾ
ಅವಳ ಇನ್ನ ತಿಕ್ಕಿದರಮ್ಮನದು
ಹ್ಮ್
ಇನ್ನೊಂದುಸಬ್ಜೆಕ್ಟ್ ಮಾಡ್ಬೇಕು. ಓವೆಲ್ಲ ಇಲ್ಲಿಯ ಅವ ಇನ್ನೊಂದ್ ಸಬ್ಜೆಕ್ಟ್ ಲಾಸ್ಟ್ ಸಬ್ಜೆಕ್ಟು. ಆಂದ್ ಸಬ್ಜೆಕ್ಟ್ ಮಾಡ್ಬೇಕು ಅದ ಇಲ್ಲೇ ಮಗ್ರಿನಿ ಸನ್ ಚನ್ನ ಇಲ್ಲ ಸರಕ ಮಾಡ ಬಂದ ಹಓದ ಕಸ ನೋಡ್ಬೇಕ ನಾನು ಬಾ ಅದಕ್ಕೆ ರಜಾ
ಹ್ಮ್,
ಅದಕ್ಕೆ ನಾ ಬಂದ ಮಾ ಡ್ತ ಬಿ ನಡ
ಇಷ್ಟಕ ಬರ ಆಐತ
ಅದ್ನಾ ಇಲ್ಲೇ ಮಾಡಿಬಿಟ್ಟದಿನಾರಜ ಸ ಅದು ಪೇಪರ್ ಕಟ್ಟಿಂಗು ಬರಗಿರೋದೇನು ಇಲ್ಲಾ. ನೋಡ್ಕ ಮಾಡ್ಬೇಕು ಅದನ್ನ ಬುಕ್ದಲ್ಲಿ ಇರದನ್ನಾ.
ಹ್ಮ್,
ಹ್ಮ್, ಅವೇ ಎಲ್ಲಾನ ಕಲೆಕ್ಷನ್ ಮಾಡಿ ಕೊಟ್ಟೆ ವಾಪಸ್ಸು.
ಹ್ಮ
ನಾವ್ ಚೇಂದ್ರನ್ ಬರರಿ ಆ್ಬಿಟ್ಟು ದ್ಕ್ಕ ಇಲ್ಲಿ ತರದ್ ಜಾಗ ಇಲ್ಲ ಅಂದ್ಬಿಟ್ಟು ಮ ರೂಮ್ ತ ಕಮರ ೂಡಮರಾಮ ಕೊಟ ವತೇ ಹ್ಮ್, ಬಂದ ಇಸ್ಕೋಣ್ಣ.
ಹ್ಮ
ಪುನಃ ಈಗ ನಾಲ್ಕಕ್ ಸಿಂಚಿನ ಕಕೊಂಡ ಎಷ್ಟಐ್ತ ಬರ್ಬೇಕು ಹ್ಮ್ ಪೇಪರ್ ಕಟಿಂಗ್ ಮಾಡದು ಅಡಗ ಮಾಡ್ತಿವಿ ಗೊತ್ತಾಪೇಪರ್ಲ್ಲಿ. ಆತರ ಮಾಡ್ಬೇಕು ಕೇಳ್ದ ಅವದು ನೀಅದ್ ಕೊಟ್ಟಿರ್ವಲ್ಲ ಅಂದ ಇಬರು ಕೊಟ್ಟರ ನಾವು ಶನಿವಾರ ಕೊಡ್ತೀವಿ ಅ ಬಂದವು
ಹ್ಮ್, ಏನೋನ್ಲ್ವಾ
ಮಿಸ್ ಮಾಡಂಡ್ಬಡಿಯದ ಲಾಸ್ಟ್ ವರ್ಷ ಎಕ್ಸಾಮ ಅಲ್ವಾ
ಹ್ಮ್,
ಕೊಪಿಟ್ಟ ಅಾಂಗನು ಹ್ಮ್, ಹ್ಮ್ ನೀನ್ ಎರಡ್ ತಿಂಗಳ ಬಿಟ್ಕಳಿ ಇತರ ಟ್ವೆಂಟಿ ಪೋರ್ ಇಂಟು ಸೇವೆನ್. ಓಪಿ ಈರ ಸೇವ್ ಮಾಡಿ ಹ್ಮ್, ಫಂಕ್ಷನ್ ಮ ಬಸಚಿ ಸಶ್ಯ ಲ್ಲ ಹ್ಮ್, ನ ಈಗೋ ಸೈಕಲ್ನಾಗ ಬಸ್ ಮಧಹನಾಗ ಎಗ್ರ್ ಮುಸ ಬಸ್ ಬಓದಿದ್ರು ನಾವು ಒಂದಿನ ನೂರೈವತ್ತು ರೂಪಾಯಿ ಕೊಟ್ಟು ಬಂದವು ಸ್ಟ್ಯಾಂಡಿಗ. ಮೊನ್ನೆ ಬಸ್ಲುಹೋದವ ನೆನ್ನ ಬಸ್ಲು ನ ಹೋದ್ನವ ಇವತ್ತು ಮಳೆ ಕಿಟ್ ಕಿತ್ ಕೊಟ್ಬ್ ಇಡ್ಕೊಂಡ್ ನಡ್ಕೋ ಹಗಕ್ ಅಗಲ್ಲ ಬಸ್ಟ್ಯಾಂಡ್ಗೆ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡ್ ಹೋದೋ.
ಹ
ಹ ಹಳ್ಳಿ ಯಾವ ರೂಟಾಗ್ ಹೋದದು.
ಹ್ಮ್
ಅಬಸ್ಸು ನಾವು ಅಮ್ಮನ ಮಣಿ ಮೇಲೆ ಹೊಸ್ ಮನೆ.
ಅದೇ ವಿದ ಜೆಪಿ ನಗರ್ ಸೈಡಿಂದ ಬತ್ತಾ.
ಹ್ಮ್ ಕುಷಿಕನ್ ಸ್ಕೂಲ್ ತವೇ ಬತ್ತಾ.
ಹ್ಮ
ನೆಂಜು ಮಳೆಗೆ ಸರ್ ಕರೆಕ್ಟ್ ಆಗಿ ಇರೋ ಬಸ್ಗಳಿದಾವ. ನಾ ಮನಗ್ ಹೋಗಬೇಕು ಅಂದ್ರ ನಂಜು ಮುಳಗ ಸರ್ಕ ಬತ್ತಾಳು. ಹ್ಮ ಹಲೋ ಕೇಳುಸ್ತಾ ಇಲ್ವಾ. ಕೇಳುಸ್ ಏನ ಕೇಳಿಸ್ತಾ ಇಲ್ವಾ. ನಂಜು ಮಳಗ
ಹ್ಮ್ ಹ್ಮ್